ಹ ಆಂಧ್ರ ಅವ್ರೆ ಆರಾಮಿದ್ದೀರಾ
ಹು ಆರಾಮ್ ಇರ್ಲಿಲ್ಲ ನೋಡ್ರಿ.
ತಿದ್ರೆಪಿ
ಏನೇಲ್ ನೋಡ್ರಿ ಕುಂತಿವಿ ಹಾ ಊಟ ಆಗಿದ್ಯಾ ನೋಡ್ರಿ ನಿಮ್ಮದು.
ಆಯ್ತು ಏನ್ ಮಾಡ್ತಿರಿ ಊಟ ಏನ್ ಕೊಟ್ಟಿದ್ರು. ಹ್ಮುಹೂ
ಅನ್ ರೀ
ಹ್ಮ ಮತ್ತು ಯಾವು ಕೊಟ್ಟಿದ್ದೆ ಊಟ.
ಮತ್ತೆ ಏನಲ್ ನೋಡ್ರಿ ಇವತ್ತೇನ್ ಗ್ರೀಸ್ ಕೊಟ್ಟಿದ್ರಿ ಮತ್ತೆ ನಮ್ಮ ಇದರಲ್ಲಿ ಏನು. ತ ಹ್ಮ್ ಮದೇನಪ್ಪಾ ಇದು ಹು ಕುಜಿ ತತ್ತೀಲ್ಲ ಕುರುಚಿ.
ಬಾಳ ಕೊಡ್ತಿದೆಂಗ್ರಲ್ಲಾ ನಿಮ್ಗೆ
ಹುನ್ ರೀ ಕೊಡತ್ಸಾರೀ.
ಹ್ಮ್ ಮತ್ತ ಏನ್ ಮಾಡ್ತಿದ್ರು ನೀವು ಸದಕ ಹೊರಗ ಎಲ್ಲಿ ಹೋಗಿಲ್ವಾ
ಎಲ್ಲೋಗಂದ್ರಿ ಆ ರೊಕ್ಕ ಇಲ್ಲಾರಂಗಾಗಿದೆ.
ಹುಂ ಹಂಗ ಏನ್ ಅಷ್ಟೊಂದ ಏನಿಲ್ಲಾ ನಂಬಲಿ
ಇಲ್ರಿ. ಎ ಮಾಡ್ಬೇಕ್ರೀ ಅದಕ್ಕ ನೀವ ಒಂದ ಎಡ್ ಸಾವಿರ ಮೂರ್ ಸಾವಿರ ರೂಪ ಅಮೌಂಟ್ ಹಾಕಿರ್ ಚಲೋ ಬರ್ತರಿಮಗೆ
ಸರ್ ಅಮೌಂಟ್ ಆ ರೊಕ್ಕ ಹಾಕ್ಬೇಕು ಹಾಕ್ತಿವ ನಿಮ್ಗೆ ರೊಕ್ಕದ ದುಡತಿದೀವಿ ಸದ್ಯಕ್ಕೆ ರೋಕ್ ಮಾಡ್ತಿದವಲ್ವಾ ಹಾಕ್ತಿವಿ.
ಹುಂ ನರೀ ನಮಗ್ ಬಾಳ ಕ ಅಮೌಂಟ್ ಮಂಚ ನಾವು ಅದ ತೊಗೊಂಡ ಇದ ಮಾಡ್ಬೋದ್ರಿ ಅ ಈಗ ಏನ್ ಕೆಲ್ಸಲ್ರಿ ನಮ್ಗೆ ಈ ಕಾಲೇ ಅರಿವ ನೋಡ್ರಿ
ಹೌದಾ ಏನ್ ಕೆಲ್ಸ ಅಂದ್ರ ಅರ್ಥ ಆಯ್ದಲ್ಲ ನೀ ಕಖಾಲಕಿ ಏನ್ ಮಾಡ್ತಿದ್ರಿ ಅಂದೆ.
ಏನಲ್ರರಿ ಈಗ ಇವತ್ತು ಸ್ ಕಾಲೇಜ್ ಓದ್ತವರಿ ನಾವ
ಕಾಲೇಜ್ ಓದತಾಲ್ಲ ಖುಷಿ ಯಾವ ಏನು ಓದತಾ ಇದ ಏನ್ ಓದ್ತಾ ಇದ್ರಾ ಅಂದೆ
ನಾವು ಈಗ ಅಗ್ರಿಕಲ್ಚರ್ ಕೃಷಿ ಕೃಷಿ ಮಾಡ್ತಿದೀವಿ ನೋಡಿ.
ಕೃಷಿ ಮಹಾವಿದ್ಯಾಲಯಾ
ಇದು ಅಗರಿ
ಅದೇ ಎಲ್ಲಿ.
ಬಳ್ಳಾರಿ
ಕೃಷಿ ಮಹಾವಿದ್ಯಾಲಯ ಬೈದು ಯಾವದಂದ್ರೆ ಆ ಅಗ್ರಿ ಅಗ್ರಿ ಹ ಅದ್ಲಯಾ
ಹು ರೀ
ಇದ್ರ ಹ ಚೆನ್ನಾಗಿದೆ ಅದು ಕೃಷಿ ಮಹಾವಿದ್ಯಾಲಯ ಅಗ್ರೆ ಅಂತ ಕಾಲೆಜ್ ಚೆನ್ನಾಗಿದೆ ಹುಂ ಮೆಸ್ಲಿ ಹೆಂಗ್ ಬರುತ್ತೆ ಅಲ್ಲಿ
ಎನ್ರೀ
ಮೆಸ್ ಬೀಲ್ ಮೆಸ್ ಬೀಲ್ಲ್
ಮೆಸ್ ಬಿಲ್ಲ್ ಸುಮಾರು ಎಷ್ಟಪ್ಪ ಅಂದ್ರ ಎರಡರಿಂದ ಮೂರ ಸಾವಿರ ಬರ್ತ್ರ
ಬರಲ್ಲ ಚೆನ್ನಾಗಿ ಬರುತ್ತಲ್ವಾ ನಿಮ್ಗೆ ಯಾಕೆ ನಂಬಲ್ಲಿ ಕೃಷಿ ಮಹಾವಿದ್ಯಾಲಯ ಭೀಮರಾಯಗುಡಿಯಲ್ಲಿ ಐದ ಸಾವಿರದಿಂದ ಐದ್ನೂರು ರೂಪಾಯಿ ಬರುತ್ತ ಇಲ್ಲಿ
ಅವದ ಎಷ್ಟರು ಬರ್ಲಿ ಬಿಡ್ರಿ ನಿಮ್ದ ಅಂತ ಎ ಸಿ ಕ್ಯಾಟಗರಿ ಬರ್ತಲರಿ ಫ್ರೀ ಇರ್ತ
ಏನ ಫ್ರೀ ಇದೆ ಪಾಪ ನಿಮ್ಮತ್ತ ಹುಡರ ಇರ್ತಾ ಅಲ್ವಾ.
ಓ ನೀವು ಹುಡುಗರು ವಿಚಾರ ಮಾಡ್ತೀರಲ್ರರಿ
ನಮ್ಮಿ ನಡಿತೆ ಪಾಪ ಬಿಡ್ರ ನಾವು ಅರ್ಥ ಮಾಡಕಂಬಬೇಕ್ ಡ್ರ ಪರಿಸ್ಥಿತಿ.
ಹು ಹೂ ಕರೆ ಬಿಡ
ಹ್ಮ ಮತ್ತ್ ಯಾಕಂದ್ರೆ ನಾವು ಅಪ್ಪ ಅಮ್ಮಾ ದುಡಿತ್ತಿದ್ದಾರೆ ಈಗ ಬೆಳೆ ಇಲ್ಲ ಏನ ಇಲ್ಲಾ ಹೆಂಗ್ ಎಲ್ಲಿಂದ ಕಟ್ಟಬೇಕು ಮತ್ತೆ ಅಪ್ಪ ಅಮ್ಮ ಇನ್ ಹೆಂಗ ಆಗ್ಬೇಕು
ಇಲ್ಲಾಂದ್ರೆ ಅಪ್ಪ ಅಮ್ಮ ರೋಕ್ಕ ಹಾಕು ಅಪ್ಪ ಹತ್ತ ರೂಪಾಯಿ ಹಾಕು ಇಪ್ಪತ್ತ ರೂಪಾಯಿ ಹಾಕ್ಕು ಅನಾಕ್ ಬರಲ್ಲಾ ಸಾವಿರ ರೂಪಾಯಿ ಹಾಕೋ ಐದ ಸಾವಿರ ರೂಪಾಯ ಹಾಕು ಎರಡ್ ಸಾವಿರ ರೂಪಾಯಿ ಕೇಳ್ಬೇಕಾಗತ್ ಈಗ
ಹ್ಮ ಕರೆವ್
ಅವಾಗ ಆಗಿನ ಕಾಲದಲ್ಲಿ ಹತ್ತ ರೂಪಾಯಿ ಯಾಡ್ ರೂಪಾಯಿಅಂದ್ರು ಅದು ನೋಡ್ರ ಹತ್ತ ಸಾವರ ರೂಪಾಯಿ ದೊಡ್ಡ ಮಾತದ.
ಹ್ಮ್ ಕರೆ ಬಿಡ್ರಿ ಅದನ್.
ಈಗಿನ ಕಾಲದಲ್ಲಿ ಹತ್ತು ರೂಪಾಯ ಹಾಕನಲ್ಲ ಇವಡ್ರು ನಮ್ಮ ಮಕ್ಕಳು ಅಪ್ಪ ಹೊರ ಒಂಟಿನ ಐನೂರು ರೂಪಾಯಿ ಹಾಕು. ಪಾ ಐದ್ ಸಾವಿರ ರೂಪಾಯಿ ಹಾಕಪ್ಪ ಹೊರಗ ಹೊಂಟಿನ ಮತ ಯಾಕಂದ್ರೆ ನಮ್ಗೆ ಮ ಮನಷ್ಯನಿಗೆ ಮಹಾತ್ ಇದು ನಂಬಿಕೆ ಮುಖ್ಯ.
ಹ್ಮ್ ಕರೆ ಬಿಡ್ರಿ ಅದೇನ್ ನಂಬಿಕೆನ್ ಮುಖ್ಯ ಈಗ ನಂಬಿಕೆ ಇರ್ಲಿಕ್ಕ ಅಂದ್ರ ನಡಲರಿ ಈಗ.
ಹ್ಮ್ ಹೌದೌದು ಪರಿಸರ. ನಿಮ್ ಪರಿಸರ ಇಲ್ಲ ಇಲ್ಲಿ ಪರಿಸರ ಗೊತ್ತಲ್ಲೊ ಹಿಂಗಂದ್ರ.
ಪರಿಸರ ಹೆಂಗ ಇದೆ ನಿಂಬಲ್ಲಿ ವಾತಾವರಣ.
ನಮ್ಮ್ ಊರ್ಲ್ಲಿ ಎಲ್ಲ ಚೆನ್ನಾಗಿದೆ ಪರಿಸರ. ಸುಮಾರು ಗಿಡಗಳು ಅವು ಇವು ಇದಾವ್ರೆ. ನಮ್ಮ ನಮ್ಮಲ್ಲಿ ಆಲದ ಮರ ಅವು ಇವು ಎಲ್ಲ ಅದಾವ್ರಿ ನಮ್ ತಕ್ಕ.
ತ್ತ್ಯಾವ ಇಲ್ಲಾರಿನ್ನ.
ಮತ್ತ ಇದ್ ಐತ್ರಿ ಯಾವ್ದೋಪಾ ತೆಂಗಿನ ಮರಾ.
ಹ್ಮ್.
ಬಾಳ ಚೆನ್ನಾಗ ಗೀಡಾ ಅದಾವ್ರಿ. ಹ್ಮ್ ರಿ.
ಮತ್ತಿನ್ನ ಗಿಡ ಯಾವಿದೆ.
ಏನ್ರಿ.
ಇನ್ನೆ ಯಾವ ಯಾವ ಗಿಡವಿದೆ.
ಏನ್ರಿ ಮತ್ತೆ ಯಾವ ಗಿಡ ಅದಾವ.
ಸುಮಾರು ಗಿಡಗಳು ಇದಾವ್ ಬಿಡ್ರಿ ಅಲ್ಲೆನ.
ಹೌದ್ ದಾ. ಬರ್ರಿ ಮತ್ತೇನ್
ಎ ಯಾರಿಲ್ಲಾ ಮುಂದೆ ಹಾ. ಮಾತಾಡ ರೀ ಏನ್ರಿ. ಏನ್ರೀ.
ಮಾ ಮಾತಾಡ್ರಿ.
ಮ ಏನ್ರಿ.
ಮತ್ತೆರಿ ನಿಂಬಲ್ಲಿ ಯಾವಗಿಡ ಅಂತೇಳಿನಿ.
ಅಲ್ಲ ಇ ಅವೆಲ್ಲಾ ಇದ್ರೀ ಕ್ರಿಸ್ಮಸ್ ಗಿಡ ಅವು ಇವು ಎಲ್ಲದವರಿ.
ಹ್ಮ್ ಮತ್ತೆ. ಎ
ಹು ಮತ್ತ ಮುಂತಾದ ಗಿಡಗಳು ಅವಾರಿ ಹೊಂಗೆ ಗಿಡ.
ಹ ಹ್ಮ್.
ಹೌ ಮ ತ್ತೆ. ರೇಶ್ಮೆ ಅವು ಬ್ ಬಳ್ಳಿ. ಆ ಮಲರಿ ಗಿಡ ಅವು ಹತ್ತಿ ಬೆನಿನ ಗಿಡಾ ಅವು ಅವುಯುವು ಎಲ್ಲ.
ಹ ಹ್ಮ ಇದದೆ ರೀ ಇದು ನಿಮ್ಮ ಭೋಜನ ಗೊತ್ತಲ್ವಾ ಬ
ಹಲೋ ಹಲೋ ಹಲೋ ರಿ ಹಲೋ ರೀ ಹಲೋ ಹಲೋ ಕೇಳಿಸ್ತಾ ಇಲ್ಲಲ್ರಿ ಹಲೋ ಹಾ ಕಟ್ ಮಾಡಿ ಇದ್ ಮಾಡ್ಸ ಬಿಡ್ ಮಾಡತ ಇದ್ ಮಾಡ್ತಾ ಹಲೋ ಸಬ್ಮಿಟ್ ಮಾಡ್ತೆ ಹ ಮಾಡ್ಬ ಅದು ಬರ್ ಎಷ್ಟ ಹಲೋ ಹಲೋ ಒಂದು ಕರೆ ಬರ್ತದೆ
ಹ
ಕೇಳಿ ಸ್ವ